ಕೇಳಿಸ್ತಿದಯ ಹಾ ಏನ್ ಮಾಡ್ತಿದಿ ಚೆನ್ನಾಗಿ್ ಕೆೇಳಿಸ್ತಿದ್ಯಾ ಹಾ
ಹ್ಮ್ ಹ್ಮ್ ಎನ್ ಸಮಾಚಾರ ಏನು ಮಾಡಲಿ ಟಿಫನ್ ಆಯಿತು ಇವಾಗ ಒಂದ್ ಸ್ವಲ್ಪ ಬಟ್ಟೆ ಐತೆ ತೊಳಿಬೇಕು
ಹೌ
ಪಾತ್ರೆ ಇದ್ದಾವೆ ಅವು ತೊಳದಾಕ್ಬೇಕು ನೀವು ಏನ್ ಮಾಡಡ್ತ ತ ಇದ್ದೀರಾ
ನಾವ ಏನಲ್ಲ ಇವತ್ತು ಸಂಡೆ ಅಲ್ಲ ಆರಾಮ್ಸೆ ಕೂತಿದ್ವಿ
ಬರಿೀ ಕುೂತ್ಕೊಳ್ಳದು ತಿನ್ನದು ಕೆಲ್ಸಕ್ ಹೋಗೋದು ಬರಿ ಮಲ್ಕೊಳ್ಳೋದು ಅಷ್ಟ
ಅಷ್ಟೇ ಆಗ್ಬಿಟ್ಟಿದೆ ನೋಡಿ ಜೀವನ
ಅದಕ್ಕೆ ಮತ್ತೆ ನೀವು ಒಂಚೂರು ಬದ್ಲಾವಣೆ ಮಾಡ್ಕೋಬೇಕು ಹಂಗೆ ಇದ್ರೆ ಹೆಂಗೆ
ಹಾ
ಹ ಇನ್ನುೂ
ಯಾವ್ ತರ ಬದ್ಲಾಗಬೇಕು
ಯಾವ್ ತರ ಬದ್ಲಾಗ್ಬೇಕು ಅಂದ್ರ ನೀವ್ ಹೊರ್ಗಡೆ ನೋಡ್ತಿೀರಲ್ಲ ಜನಗಳಿಗೆ ನೋಡ್ತಿವಿ ತಾನೆ ಅವ್ರು ನೋಡಿ ಕಲ್ತ್ಕೋಬೇಕು
ಓಕೆ
ಕಲಿಯೋದೆ ಎಷ್ಟೊಂದಿರುತ್ತೆ
ಅಯ್ಯೋ ಪ್ರಪಂಚದಲ್ಲಿ ಕೆಟ್ಟ ಜನ ಇರ್ತಾರೆ ಒಳ್ಳೆರು ಇರ್ತಾರೆ ಯಾರು
ಕೆಟ್ಟದ್ ಬಿಡ್ ಬಿಡ್ರಿ ನಿಮ್ ಕೆಟ್ಟದ್ ಅನ್ಸುದತ್ ನೀವ ಯಕಕ್ ಅದನ್ ಕಲಿಯಕಕ್ ಹೋಗ ನಿಮ್ಗೆ ಯಾವ್ದ್ ಒಳ್ಳೇದ ಅನ್ಸಿದ್ರೆ ಅದನ್ನ ಕಲ್ತ್ಕೊಳ್ಳಿ
ಓಕೆ
ರದೆಲ್ಲ ಯಾಕ ಕಲಿತೀರಾ ಎಷ್ಟೋ ಎಲ್ಲ ಇರ್ತವೆ ನಿಮ್ಗೆ ಯಾವ್ದು ಒಳ್ಳೇದ ಅನ್ಸುತ್ತ ಅದನ್ನ ಕಲ್ತ್ಕೊಡಿ ಹೌದಲ್ವಾ ಎಲ್ಲಾರೂ ಒಳ್ಳ ಒಳ್ಳೇದೇ ಮಾಡ್ಬೇಕು ಎಲ್ರೂ ಕೆಟ್ಟದ್ದೇ ಮಾಡ್ಬೇಕು ಅಂತೇನಿಲ್ಲ ಪ್ರಪಂಚ ಮೇಲೆ ಎಲ್ಲಾ ತರದ ಜನಾನ ಇರ್ತಾರೆ ಅವಾ ಹ್ಮ್ ಏನನ್ ಇಷ್ಟಾನ ಅದನ್ನ ಕಲ್ತ್ಕೊಳ್ಳಿ
ಹಾ ಇವಾಗೆಲ್ಲಾ ಜಾಸ್ತಿ ತುಂಬಾ ಜನಕ್ಕೆ ಇದು ಹಾರ್ಟ್ ಅಟ್ಯಾಕ್ ಎಲ್ಲ ತಿದೆ ಅಲ್ವಾ ಚೆನ್ನಾಗಿರೋ ಇನ್ನು ಅವರಿಗೆ ಫಿಫ್ಟಿ ಏಜ್ ಇರುತ್ತೆ ಫಿಫ್ಟಿ ಫಾರ್ಟಿ ಇರುತ್ತೆ ಬಟ್ ಏನಕ್ಕೆ ಈ ತರ ಆಗ್ತಿದೆ
ಅದೆಲ್ಲ ಏನ್ ಮಾಡಕ್ ಆಗಲ್ಲ ಈಗಿರೋದೆೇ ಹಂಗೆ ಎಲ್ಲಾ ರಾಸಾಯನಿಕ ಅೇನು ಔಷಧಿಗಳಿಂದ ತಯಾರು ಮಾಡಿರೋ ಊಟ ತಲ್ವಾರ
ಅವರು ಐಫೈ ಜೀವ್ನ ನಡೆಸಿರ್ತಾರೆ ಬಟ್ ಏನಕ್ಕೆ ಅಂತ ಏನ್ ರೀಸನ್ ಅ ನಿಮ್ಗೆ ಏನಾದ್ರು ಐಡಿಯಾ ಇದೆಯಾ
ನನ್ಗೇಏನದ್ರ ಬಗ್ಗೆ ಗೊತ್ತಿಲ್ಲಪ್ಪಾ ಅಂದ್ರೆ ನನ್ಗ್ ಗೊತ್ತಿರೋದೇವನ ಅಂದ್ರೆ ಬರೀ ಒತ್ತಡದ ಜೀವ್ನ
ಹೌದು
ಬೆಳಗ್ಗೆ ಎದ್ರೆ ಒತ್ತಡ ಓಡು ಕೆಲ್ಸ ಎದುಳು ಬೇಗ ರೆಡಿಯಗು ಹೋಗ್ತಾ ಇರು ಅಲ್ಲಿ ನೋಡದ್ರೆ ಅಲ್ಲ ಹೋದ್ರೆ ಆ ತರ ಜೀವನ ಅದಕ್ಕೆ ಹಳ್ಳಿ ಕಡೆ ಇದ್ರೆ ಚೆನ್ನಾಗಿರುತ್ತೆ ಅಲ್ವಾ ಹಳ್ಳಿ ಕಡೆ ಇದ್ರೆ ಚೆನ್ನಾಗಿ ಏನೋ ಇರುತ್ತೆ ದುಡಿಯೋದಿಕ್ಕೆ ಅಷ್ಟೊಂದು ದುಡ್ ಅದೆಲ್ಲಾ ನಮ್ಗ್ ಸಿಗಲ್ವಲ್ಲ
ಹಾ
ಅಲ್ವಾ ಅದೊಂಥರ ಎಲ್ಲಾರ ಮನುಷ್ಯದು ಒಂದೊಂದಂತರ ಒತ್ತಡದ ಜೀವನನೇ
ಹ್ಮ್
ಜೀವನನೇ ಒತ್ತಡ ಅಂತ ಆದ್ರೂ ಅದನ್ನೆಲ್ಲ ಕಡಿಮೆ ಮಾಡಕೊಂಡು ಜೀವನ ಸಾಗಸ್ಕ ಕಕೊಂಡು ಹೋಗ್ತಾ ಇರ್ಬೇಕಷ್ಟೆ ಅಲ್ವಾ
ನಂಗೆನ್ ಏನ್ ಅನ್ಸುತ್ತೆ ಅಂದ್ರೆ ನಂಗೆ ಏನ್ ಅನ್ಸ ಅಂದ್ರೆ ಇವಾಗೆಲ್ಲಾ ಜಾಸ್ತಿ ಫಿಟ್ನೆಸ್ ಮೈಂಟೈನ್ ಮಾಡ್ಲಿಕ್ಕೆ
ಹೂ
ಜಿಮ್ ಎಲ್ಲ ಹೋಗ್ತಾರಲ್ವಾ ಸೊ ಅಲ್ಲಿ ಜಾಸ್ತಿ ವೈಟ್ ಎರೋ ಇವನ್ನಲ್ಲಾ ಎತ್ತತಾರ ಅಲ್ವಾ
ಹೂ
ಾಕೆಂದ್ರೆ ನಮ್ದು ಹಾಡ್ ಬಂದ್ಬಿಟ್ಟು ಅದಕ್ಕೆ ಜಾಸ್ತಿ ಅದಕ್ಕೆ ಎಷ್ಟು ಕೆಪಾಸಿಟಿ ಇದೋ ಅಷ್ಟು ಮಾತ್ರ ನಾವು ಎತ್ಬೇಕು ಯಾವ್ದು ವೇ್ಟ್ ಆಗ್ಬೇಕು
ಹೌದು ಅದೇ ತೂಕ ಅವುಗಳೆಲ್ಲ ಎತ್ತದು ಕಡಿಮೆ ಎತ್ಬೇಕು ಅವ್ರ ಏನು ನಾಳೆ ಕಡಿಮೆ ಆಗುತ್ತು ತೂಕವತ್ತೇ ಆಗ್ಬಿಡೋಣ ಅಂತ
ಹಆಸೆ ಅವ್ರ ಆಸೆ ಬಿಟ್ರೆ ದೇವ್ರ ಮೇಲ್ ಕಳ್ಸ್ತಾರೆ
ಹೂ
ಹಾ ಅಂದ್ರೆ ಅಂದ್ರೆ ನಮ ಕೆಪಾಸಿಟಿ ಎಷ್ಟಿದೆಯೋ ಅಷ್ಟನ್ ಮಾತ್ರ ನಾವು ಟ್ರೈ ಮಾಡ್ಬೇಕು ಅದ
ಹೌದ ಹೌದು ಈಗ ನಮ್ ಕೈಲಿ ಎಷ್ಟಗುತ್ತೋ ಅಷ್ಟು ಮಾತ್ರ ಊಟ ಮಾಡ್ಬೇಕು ಹೂ
ಅಂತ ನಾವ್ ಯಾವತ್ತು ಬದಬಾರ್ದ
ಅಯ್ಯೋ ಚೆನ್ನಾಗ್ ಕಾಣಸೋದ ಅದಲ್ಲ
ಚೆನ್ನಾಗಿದ್ರು ಅದ ಏನಕ್ಕೂ ಯೂಸ್ ಆಗಲ್ಲ
ಹೌದು
ಒಳಗಡೆಯಿಂದ ಚೆನ್ನಾಗಿರ್ಬೇಕು ನಮ್ ಹೆಲ್ತ್ ಚೆನ್ನಾಗಿರ್ಬೇಕು ಮನ್ ನಮ್ಮ್ ಹಾರ್ಟ್ ಆ ವೈಟ್ ನ ಎ ನಮ್ ಹಾರ್ಟ್ ಿಗೆ ಆ ವೇಟ್ ನ ಎತ್ತೋಕ್ ಆಗ್ತಿಲ್ಲ ಅಂದ್ರೆ ಬಿಟ್ಬಿಡ್ಬೇಕ ಅದುನ್ನ
ಹೌದು ಆದ್ರ ಜನ ಅದ ಅರ್ಥ ಮಾಡ್ಕೊಳದವಲ್ಲ ಏನ ಸುಮ್ನೆ ಹೊರ್ಗಡೆ ಚೆನ್ನಾಗ್ ಕಾಣಿಸ್ಬೇಕು ಅಂತ
ಹಾ ಪುನೀತ್ ರಾಜ್ಕುಮಾರ್ ಇವರೆಲ್ಲಾ ಬೇಗ ಸುತ್ತೋಗ್ಬಿಟ್ರಲ್ಲ ಅದೆಲ್ಲ ಮೇ ಬಿ ಅದೇ ರೀ ಇರ್ಬೋದು
ಅದೇ ಅದೇ ಕಾರಣಗಳು ಬೇಜಾನು ಇರುತ್ತೆ ಆದ್ರೆ ಯಾವ್ದ ಒಂದು ಅದನ್ನ ತುಂಬಾ ದೊಡ್ಡದಾಗಿ ತೋರ್ಸ್ಬಿಡ್ತಾರೆ ಹಿಂಗ್ ಮಾಡಿದಿಕ್ಕೆ ಹಿಂಗಾಯ್ತು ಅಂತ ಅದ್ರ ಒಳಗಡೆ ಬೇ ಇನ್ನೊಂದ ಕಾರಣ ಇರ್ಬಹದು ಬಟ್ ನಮ್ಗೆಲ್ಲಾ ಅಷ್ಟು ಒಳಗ ಹೋಗಿ ತಿನ್ಕೊಳಕ್ ಆಗಲ್ವಲ್ಲ ಅಲ್ವಾ ಸುಮ್ನೆ ಹೇಳ್ತಾರೆ ಯಾವದೋ ಒಂದೋ ಎರಡು ಹಂಗ ಆಗಿರ್ಬಹದು ಒಬ್ರಿಗೋ ಇಬ್ಬ್ರಗೋ ಮೂರ್ ಜನಕ್ಕೋ ಅಂದ್ರೆ ಒಂದ್ ನೂರ್ ಜನ ಇದ ಇದಾಗ ಒಂದ್ ನಾಲ್ಕಐದು್ ಜನಕ್ಕೆ ಹಂಗ ಆಗಿ ಇನ್ನು ತೊಂಬತ್ತಾರು ಜನ ಇರ್ತಾರಲ್ಲ ಅವ್ರ ಬೇರೆ ಕಾರಣನೇ ಇರಬಹುದು ಬಟ್ ನಾವು ಇದೇ ನಿರ್ದಿಷ್ಟ ಇದೇ ಕಾರಣಕ್ಕೆ ಹಿಂಗ ಆಗಿದೆ ಅಂತ ಇವನ್ ಡಾಕ್ಟರ್ ಕೂಡ ಹೇಳಕ್ ಆಗಲ್ಲ ಅದೆಲ್ಲಾ ಇಲ್ಲ
ಡಾಕ್ಟರ್ಸ್ಗೂ ಗೊತ್ತಿರಲ್ಲ ಅವರು ಏನ್ ಸಡನ್ ಆಗ ಏನಾಗಿರುತ್ತೆ ಅಂತ ಹಾ
ಈ ನಗರದಲ್ಲೇ ಬೆಳ್ಕೊಂಡು ನಾವು ಹೊರ್ಗಡೆ ಏನು ಕೆಲಸ ಮಾಡಲ್ಲ ಸುಮ್ನೆ ಕೂತ್ ಕಡನೆ ಇರ್ತವಿ ಕೂತಿದ ಕಡೆ ಕತ್ಕತವಿ ಅದೇ ಮಾಮೂಲಿ ಬ ಔಷಧಿಯಲ್ಲಿ ಬೆಳೆದಿರೋ ಬೆಳೆಗ್ಗಳಿಂದ ಬಂದ ಬಂದಿರೋದ್ರಲ್ಲೇ ನಾವು ಊಟ ಮಾಡ್ತೀವಿ
ಹೂ ಹೂ
ಅರ್ಧ ಕೆಮಿಕಲ್ಸ್ ತರ ಸೇರ್ಕೊಂಡ್ಬಡು
ಹಾ ಓಕೆ ಹ
ಕಡೆ ಕೂರೋದ್ರಿಂದ ಅದು ಏನೋ ಜೀರ್ಣ ಆಗಲ್ಲ
ಹಾ ಓಕೆ
ಅವೆಲ್ಲ ಕಾರಣಗಳು ತುಂಬಾನೇ ಇರುತ್ತೆ ಬಟ್ ಒಂದೇ ಅಂತ ಹೇಳಕಗಾಲ ಬಟ್ ಡಾಕ್ಟರ್ ಹೇಳದ್ ಫಸ್ಟ್ ಮೊದ್ನೇದಾಗಿ ಅದೇ ಒಂದು ಕಾರಣ ದೋಡ್ದ ಹೇಳ್ಬಿಡ್ತಾರೆ
ಯಾವುದು
ಏನು ಏನೋ ಹಾರ್ಟ್ ಅಟ್ಯಾಕ್ ು ಅಂತ ಹಾರ್ಟ್ ಅಟ್ಯಾಕ್ ಯಾಕಾಯ್ತು ಅಂದ್ರೆ ಅದೇ ನೀ ಹೇಳ್ದಲ್ಲ ಇಷ್ಟೊತ್ತು ಅದನ್ನೇ ಓಡ್ದಾಗ ಹೇಳ್ತಾರ ಹಂಗ್ ಮಾಡ್ಬೇಕಿತ್ತು ಹಿಂಗ್ ಮಾಡ್ಬಾರ್ದಾಗಿತ್ತು ಅಂತ ಎಲ್ಲ ರೀಸನ್ ಅಲ್ಲ ಅವೆಲ್ಲ ಕಾಣಗಳೇ ಅಲ್ಲ ಸುಮನೆ ಹೇಳ್ತಾರೆ ಅಷ್ಟೇ ಓಕೆ
ಮೈನು ಜಾಸ್ತಿ ಜಿಮ್ ಮಾಡ್ಬಾರ್ದೇವು
ಹ ಹೇಳ್ತೀವಿ ಬಟ್ ಕೇಳ್ಬೇಕಲ್ವಾ ಜನ ಅವ್ರ ಹೇಳದ್ನಲ್ವ ನನ್ ಅದ್ರಿಂದಾನೇ ಓಡ್ತಾರೆ ಅದ್ರಿಂದಾನೇ ಓಡ್ತಾರೆ
ಫಿಟ್ನೆಸ್ ಇಂಪಾರ್ಟೆಂಟ್ ಅವರಿಗೆ ಹ ಎಷ್ಟು ಫಿಟ್ನೆಸ್ ಮಾಡಿದ್ರೆ
ಹಾ ಹೌದು ಏನಕ್ಕದು ಜೀವನ ಇಲ್ಲ ನನಗ್ ಬೇಕು ಅವರು ಅದ್ರಿಂದಾನೇ ನಾವವು ಜೀವನ ಮಾಡ್ಬೋದು ಅದ್ರಿಂದಾನೇ ನದುಡಿಬಹುದು ಅಂತ ಅವ್ರ ಅನ್ಕೊಂಡವ್ರಿ ಅದೆಲ್ಲಾ ಸುಳ್ಳು ಈಗ ಮ ಇದಲ್ಲಿ ಹೋದ್ರಾ ಇವಾಗ ಅವರ ಕುಟುಂಬನ ಯಾರು ನೋಡ್ಕೊಂತಾರೆ ಇಲ್ಲೋ ಅಷ್ಟು ಇಷ್ಟ ಇ ಮಾಡಿರೋದ್ರಿಂದ ಏನೋ ಅವ್ ಹೆಂಗೋ ಬದುಕೋತಾರಪ್ಪಾ ಹ್ಮ್ ಅವರು ಏನೋ ಅದನ್ನು ಮಾಡಿಲ್ಲ ಅಂದಿದ್ರೆ ಹಿಂಗಗುತ್ತೆ ಕಷ್ಟ ಆಗುತ್ತಾನೆ ಹ್ಮ್ ಏನೋ ಅವ್ರ ಅವ್ರಗ್ ಇಷ್ಟ ಬಂದಾಗ ಅವ್ರು ಮಾಡ್ತಾರೆ ಅವ್ರಿಗೆಲ್ಲ ನಾವೇನು ಹೇಳಕ ಆಗ್ತದಾ ಹ ತಾನೆ ಹೇಳಕ್ ಬರಲ್ಲ ಅವೆಲ್ಲಾ ನಮ್ ಸಮಸ್ಯೆಗಳೆಲ್ಲ ನಮ್ ಸಮಸ್ಯೆಗಳು ನಾವವು ನೋಡ್ಕೊಂಡ್ರೆ
ಏನ್ ಸಿಗುತ್ತ ಅದದು ತಿನ್ನಲ್ಲ ಅವರು ಒಳ್ಳೊಳ್ಳೆ ಫುಡ್ ತಿನ್ಂತಾರೆ ಗೊತ್ತಾ ಆ ತರ ಎಲ್ಲ
ನವು ಏನ್ ತಿಂದನು ಬರಿ ಹ ಅದನ್ನ ತಿನ್ನೋದ್ರಿಂದಾನೇ ನಾವು ಒಳಗಡೆ ಏನಿರುತ್ತೆ ಅಂತ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಬರೀ ಕಣ್ಗೇನ್ ಕಾಣಿಸ್ತಿದಡು ನೀನು ಕಾಣಸಿಲ್ಲ
ಹಾ ಓಕೆ ಹಾ
ಅದನ್ನೆಲ್ಲ ನಾವವು ನೋಡ್ಬಾರ್ದಪ್ಪಾ ನಾವವು ನಮ್ಗೆ ಹೆಂಗ್ ಅನ್ಸುತ್ತ ನಮ್ ಜೀವ್ನ ಹೆಂಗಿರ್ಬೇಕು ನಾವ್ ಯಾವ್ ತರ ತಿನ್ಬೇಕು
ಹ್ಮ್ ಹ್ಮ್
ಕೊಂಡೋಗ್ಬೇಕಷ್ಟೆ ಇನ್ನೊಬ್ಬ್ರ್ದೆಲ್ಲ ಅವ್ರನ್ನೆಲ್ಲ ನಾವು ಅನುಸರ್ಸಕ್ಕೆ ಹೋದ್ರೆ ನಮ್ಮ ಜೀವನ ಹೋಗುತ್ತ ಅಷ್ಟೆ ನಮ್ಗೆ ಹೆಂಗಿರುತ್ತೆ ಅಥ ನಮ್ಮ್ ಅನುಕೂಲವಾಗಿ ಸೊ ನಮಗ್ ಮುಂದೆ ಜೀವನಕ್ಕೊಂದಷ್ಟು ಏನು ಇಟ್ಕೊಂಡು ಈಗ ಜೀವನ ದಿನ ಅಂದ್ರೆ ಪ್ರತಿ ದಿನ ಹೆಂಗೆ ಹೆಂಗಿರ್ಬೇಕು ನಾವ್ ಎಷ್ಟು ಖರ್ಚು ಮಾಡ್ಬೇಕು ಅದನ್ನ ನೋಡ್ಕೊಂಡ್ ಹೋಗ್ಬೇಕು ಯಾರೋ ಶ್ರೀಮಂತರು ಇರ್ತಾರೆ ಅವ್ರ ಹಂಗ ಮಾಡ್ತಾರೆ ನಾವ್ ಹಿಂಗ್ ಮಾಡ್ಬೇಕು ನಾವವು ಅವ ಓಡ್ಬೇಕು ಅದೆಲ್ಲಾ ಆಗ್ತಿತ್ತಾ ಅದೆಲ್ಲ ಆಗದಿಲ್ಲ ಶ್ರೀಮಂತ್ಲಿದ್ರೆ ಉಟ್ಪಾಡ್ಗ ಅವ್ರು ಇರ್ತಾರೆ ನೀ ಹೇಳ್ದಲ್ಲಾ ಇಷ್ಟೊತ್ತ ನೋ ಅವ್ರ ಅಂತದ್ದೇ ತಿಂತ ತಿಂತಾರೆ ಇಂತದ ತಿಂತಾರೆ ಅವ್ರು ಅದೃಷ್ಟವಂತರು ತಿನ್ಕೊಳ್ಳಿ ಬಿಡು ನಮಗ್ ಸಿಕ್ಕತ್ ನಾವವು ತಿನ್ನೋಣ ಅಷ್ಟೆ ನಾವು ಆತರದ ತಿನ್ಬೇಕು ಅಂತ ಒಂದ ದಿನ ಒಂದ್ ತಿಂಗ್ಗಳು ಪೂರ್ತಿ ಸಲ್ರಿ ನ ಸಂಬಳಾನ ಅದಕ್ಕೆ ಖರ್ಚು ಒಂದ್ ತಿಂಗಳ್ದ ಒಂದೇ ದಿನಾನೇ ಖರ್ಚು ಮಾಡ್ಬಿಟ್ರೆ ಅದೇ ಮತ್ತ
ಹ್ಮ್ ಏನ್ ತಿಂದ್ರೆ ಏನರ್ಲಕ್ಕ ಚೆನ್ನಾಗಿ ಅಂದ ರಾಗಿ ಮುದ್ದೆೋಗ ಸರ್ ಉಣ್ಬಿಟ್ರೆ ಅದಕ್ಕಿಂತ ಅದ್ರ ಮುಂದೆ ಯಾವ ನೆನಪಿ ಬರ್ಗರ್ ತಂದಿಟ್ರು ಎಲ್ಲ ವೇಸ್ಟೇ
ಅವೆಲ್ಲ ಯಾರು ತಿಂತಾರಪ್ಪಾ ನನ್ಗಂತೂ ಅದ ಇಷ್ಟ ಚನ್ನಾಗಲ್ಲ ನಾನು ತಿನ್ನೋದು ಇಲ್ಲ ಹ
ಅದ್ ನೋಡಿದ್ರೇನೆ ಒಂಥರ ಅನ್ಸುತ್ತೆ ನಂಗೊಂದ
ಹ್ಮ್ ಅದೆಲ್ಲಾ ದುಡ್ಡು ಖರ್ಚು ಮಾಡಕ್ ಒಂದು ಮಾರ್ಗ ಅಷ್ಟೆ ನನ್ನ ಪ್ರಕಾರ ನಮ್ಮ ಅಪ್ಪ ನನಗೆ ಬೈತಾರೆ ನೀವು ಈ ನಗರ ಹೋಗ್ಬಿಟ್ಟು ಅಲ್ಲಿ ಇನ್ ಏನೇನೋ ಕಲ್ತ್ಕೊ ಬರ್ತೀರಾ ಅಂ ಏನೇನೋ ತಿನ್ನೋದೆಲ್ಲಾ ತಿಂತೀರಾ ಅವೆಲ್ಲಾ ತಿಂದ್ರೆ ಕಾಯಿಲೆಗಳಿಗೆಲ್ಲ ನಾವೇ ದಾರಿ ತೋರಿಸ್ತಂಗಾತಿ ಅಲ್ವಾ ಅವೆಲ್ಲ ನ್ ಮಾಡಕ್ಕೆ ಅವ್ರು ತಿಂತಾರೆ ನಾವು ಹಂಗೆ ಮಾಡಕ್ ಹೋದ್ರೆ ಆಗ್ತೈತಾ ದುಡ್ಡು ಕಳ್ಕೊಂಡು ಆರೋಗ್ಯನು ಸಂಪಾದನೆ ಮಾಡ್ ಮಾಡಂಗಿಲ್ವಂತೆ ಹೌದು ತಾನೆ
ಚೆನ್ನಾಗಿ ಒಳ್ಳೆ ಫುಡ್ ತಿನ್ಬೇಕು ಹೆಲ್ತಿಯಗಿರ್ಬೇಕು
ಹೌದು ನಮಗೆ ಈ ಪ್ರಕೃತಿಯಲ್ಲಿ ನೈಸರ್ಗಿಕವಾಗಿ ಏನ್ ಸಿಗುತ್ತೆ ದೋ ಅದನ್ನೇ ತಿನ್ಬೇಕು ಈ ಪ್ರಾಣಿಗಳೆಲ್ಲಾ ನೋಡ್ರಿ ಹಿಂಗೆಲ್ಲಾ ಎಂತದ್ ಎಂತದ ತಿನ್ನುತ್ತೆ ಆ ಪ್ರಾಣಿಗಳು ನಾವ ತಿನ್ನೋದೆಲ್ಲಾ ಕೊಟ್ಬಿಟ್ರೆ ಈ ಫ್ಯಾಷನಬಲ್ ಇದು ಹೆಂಗಿರ್ತವೆ ಹ ಅವು ಒಂದ ಒಂದಿನ ಅಲ್ಲ ಆರು ದಿನ ಬದಕೊ ಒಂದೇ ದಿನಕ್ ಸತ
ಹಾ ಹೌದುದು
ಅದಕ್ಕೆ ಆ ಅವ್ರಿಗೆ ಪಾಪಾ ಪ್ರಾಣಿಗಳ್ಗಂತೂ ಯೋಚನೆ ಮಾಡಕ್ ಕ್ಕಗಲ್ಲ ನಮ್ಗೆ ಯೋಚನೆ ಮಾಡ ಬುದ್ಧಿ ಶಕ್ತಿ ಐತೆ ತಿನ್ಕೋಬೇಕಕ್ ತಾನೆ ತಿನ್ಕೊಂಡು ನಾವ್ ಯೋಚನೆ ಮಾಡಿ ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅಂತ ನೋಡ್ಕೊಬೇಕು ಅದೇನು ನಾಲ್ಗೆ ರುಚಿ ಹೆಚ್ಚಿಗೆ ಹೋಗ್ಬಿಟ್ಟು ಕಾಯಿಲೆ ಗ ಸಂಪಾದನೆ ಮಾಡ್ಕೊಂಡ್ರೆ ಹಿಂಗೆ ಹೌದು ತಾನೆ
ಹೌದ ಹೌದು
ನನ್ಗೂ ಅದು ಹೊರ್ಗಡೆ ಊಟ ಅಂದ್ರೆ ನಾನು ತಿನ್ನೋದೇ ಇಲ್ಲ ಇವಾಗೂ ಅಷ್ಟೆ ಏನಾದ್ರೂ ಆಗ್ಲಿ ಎಷ್ಟಾದ್ರೂ ಆಗ್ಲಿ ಒಂದ್ ತುತ್ತ ಅನ್ನ ಆಗ್ಲಿ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೇಕು ನಾನ ಹಾಂಗೆ ಹೊರ್ಗಡೆ ಅಂದ್ರೆ ನನ್ಗ ಆಗಲ್ಲಪ್ಪ ಹ್ಮ್ ಹೊರ್ಗಡೆೆ ಹೋಗೇ ಇಲ್ಲ ಹ್ಮ ಯಾವಾಗೂ ಹೋಗಿಲ್ಲ ಹೋದ್ರರು ತಿನ್ನಲ್ಲ ತಿಂದ್ರು ಏನು ಅಂತದ್ದು ಏನ ತಿನ್ನಕ್ ಹೋಗಲ್ಲ ನನ್ಗೆ ಇಮಿಡಿಯೇಟ್ ಆಗ ಬೇಗನೆ ಅದು ಏನ ಅಂದ್ರೆ ಅದ್ರ ತೋರಿಸಬಿಡತ್ತೆ ಹೊಟ್ಟೆ ನೋವು ಬರೋದು ಆ ಥರ ಹಾಕ್ಬಿಡುತ್ತೆ ಸುಮ್ಮಕ್ಕೆ ಅದಕ್ಕೆ ಯಾಕೆ ದುಡ್ಡು ಕೊಟ್ಟು ನಾನು ಮತ್ತೆ ಕಾಯಿಲೆ ಸಂಪಾದನೆ ಮಾಡ್ಕೊಡೋದು ಅದಕ್ಕೆ ತಿನ್ನಲ್ಲ ನನಗೆ ಏನಿದರೂ ಮನೆಯಲ್ಲ ಮಾಡ್ಕೊಂಡು ತಿನ್ಬೇಕು ಹ್ಮ್ ಸರಿನಪ್ಪಾ ಆಯ್ತು ಹ್ಮ್